ಹಲ್ಲೋ
ಹ್ಮ್ ಹೇಳಿ ಮಾಡ.
ಹ್ಮ ಮತ್ತ ಎಷ್ಟ್ ಜನದರಕ್ಕ ನೀವ ಮತ್ತೆಮ್ಮನ್ರ.
ಯಾರಾಮಿ.
ನಿಮ್ತ್ತ ಹತ್ತಿದ್ವರಕ್ಕ.
ಪಪ್ಪನ್ ಅಕ್ಕ ತಂಗಿಯಾರ. ಪಪ್ಪ ನ ಅಕ್ಕ ತಂಗರು ಮೂವರಾರ ಈ ಎಲ್ಲರಿಗ ಮದ್ವಿ ಆಗ್ಯದ ಈಗೀಗನು ಮದ್ವಿ ಆಗ್ಯದ ಮ. ಅವ ಆದ್ರೆ ಗಂಡ ಬಿಟ್ಟುಬಿಟ್ಟಾನ.
ಹ್ಮ ಹ್ಮ್ ಅಣ್ಣಗ ಮತ್ತ ರಿಲೇೇಶನ್ದಾಗೆ ತಗಿಯಲ್ಲ ಏನಕ್ಕ.
ಏ ನೌತೆ ಇಲ್ಲ ಇಲ್ಲ ನಮ್ಮ್ಣ್ಣ ರಿಲೇಷನ್ದಾಗ ಇದ್ರು ನ. ಕೊಡಲ್ಲಮ್ಮಿ ನಮ್ಮ್ ರಿಲೇಶನ್ದಾಗವು ಪ್ರೆಸೆಂಟ್ ಹುಗಿ ಆರಾಮ್.
ಹ್ಮ ಅಕ್ಕ
ಬೇಡ ಅಂತ ನಾನ್ ಸುಮ್ಮನೆ ಹಾಕಣ. ಹೊರಗಿಂದೆ ತಗೊ್ ಬರ್ ಅಂತಂದಿನಿ ಹ ಅಂದನ್.
ಹ ಹೊರ್ಗಿನ್ರ ಹೆಂಗಿರ್ತಾರ ಕ ನೋಡಿ ಬರ್ತಿದ್ದೇನೆ.
ಹ್ಮ್ ಹ್ಮ್ ಹೊರಗಿಂದೆ ಬೆಸ್ಟ್ ಟಮಿ ರಿಲೇಷನ್ದಾಗ ಕೊಟ್ಟ. ಅು ಎರಡ್ ಕಾಯಲಿ ಉಣಬೇಕತದ ನ ಹೊರಗಿಂದಿದ್ದಷ್ಟು ಯಾವ ಇದಲ್ಲ
ಹಕ್ಕ ನಮ್ಮ ಮನ್ಯಾಗ ನೊಟ್ಟ ಒಳಗಿಂದ ಅಂದ್ರ ಅವ್ರಗತ್
ನಿ ಅಣ್ಣಾಗ ತೆಗಾ ನಿ ಅಣ್ಣಾಗ ತೆಬಿರಲ್ಲ ಏನ್ ಒಳಗಿಂದ ಹೊರಗೇನ
ಹ ಹೊರಗಿಂದ ಅಕ ಅಂದ್ರ ಅಷ್ಟೇ ನ್ ರಿಲೇಷನ್ ಅಲ್ಲ ನಮ್ಗ ಅವ್ರ ದೂರದ್ ರಿಲೇಷನ್ ಅಂತ ಗೊತ್ತಿಲ್ಲ ಅವರಿಬ್ರು ಇಷ್ಟ ಪಟ್ಟದ್ಕ ಮಾಡ್ಯಾರ ಕಡೆ
ಹದಾ ಈ ಅವನೇ ದೊಡ್ಡಣ್ಣೇನು ಮದ್ವಿ ಆಯ್ತ
ಹ್ಮ್ ಅತ್ನೇನ್ ಅಕ್ಕ ಬಾರಿೀ ಅಂತಂದ್ರ ನೀವು್ ಒಟ್ಟೆ ಬರ್ಲಿಲ್ಲ
ಇನ್ನ ಇಬ್ರಾರಲ್ಲ
ಕೇನ ಬ್ರದರ್
ಹ್ಮ್ ನೀನ್ ಒಬ್ಬಳು
ಹ್ಮ್ ಅ ಮೂವರ ಅದ
ಹ್ಮ್ ಹ್ಮ್ ನಾಕನ್ನ ದೊಡ್ಡ ಸಸ್ಯನ ಮನೆಗೆ
ಹ್ಮ್ ಕಾಯಕಿನ
ಹ್ಮ್ ನಿನ್ ಇಬ್ರಣ್ಣಲ್ಲ ನೋಡಕತ್ತೀರಿ
ಇಲ್ಲಕ್ಕ ಅವ್ರ ಸಣ್ಣಾರ ಅದರೇನ ಹ್ಮ್ ಅಂದ್ರರು ಭ ಏನ್ ಮಾಡ್ತಾರೆ ನಕ್ ಕಷ್ಟ ಜಕ್ಕ ಬ ತಳ್ಳಗ ನಕ್ಕಣಮ್ಮಣ್ಣ
ಏನ್ ಹದಕತಾರ ಇದ್ದೋ ಇಲ್ಲ
ಇಲ್ಲಕ್ಕ ಒಬ್ಬತ್ತ ಡಿಗ್ರಿ ಮುಗಿಸಿ್ ಬಿಿಟ್ಟಾನ ಮುಂದ ಹಓೋದು ಅಂದ್ರ ನಲ್ಲಾ ನನ್ಗ್ ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಟು ಮನೆಗಿರ್ತಾನ ಇನ್ನೊಬ್ಬತ್ ಅವಲ್ದ ಕೆಲ್ಸ ಮಾಡ್ತಾರ
ಹ್ಮ್
ಹ್ಮ್
ನಿಪ್ರಗ ಒಂದೇ ಟೈಮ್ ಮಾಡ್ತ್ರಂತ
ಹ ಏನ್ ಅಂತಾರನಕ್ಕ ಇವ್ನಿಂಗ ಮಾಡ್ತಾರ ಏನ್ ಗೊತ್ತಿಲ್ಲ ನ್ ಹೆಂಗ ಹೆಂಗ ಮಾಡ್ತಾರ ನೀಗ ಸೆಕೆಂಡ್ ಹಣ್ಣಂಗ ಮಾಡ್ಬೇಕಂತ ಮಾಡ್ತಾರ ಏನ್ ಮಾಡ್ತಾರ ಬಿಡ್ತಾರ
ಇ ಬಾಗ ಮಾಡಿದ್ರ ಸ್ವಲ್ಪ ಆಡಾಕ್ಡಿ ಖರ್ಚನ ಖರ್ಚು ಆಮೇಲೆ ನಿನ್ ಗ್ರ್ಯಾಂಡ್ ಮಾಡಕ್ ಬರ್ತದ
ಹ್ಹ ಏನ್ ಮಾಡ್ತಾರ ಅಕ್ಕನ ಮಂಡಂಗ ಮಾಡ್ಬೇಕಕ್ ಮಾಡಿ ಈ ಸಲ ಸ್ವಲ್ಪ ಹೊತ್ತ ಬರವರ ಓಡಾಡಕತನ ಅಂತ ಅದ್ೆ ಮದುವವಿ ಮಾಡತ ಅಂತ ಚಿತ್ರ ಒಂದ ಯಾರಕ್ಕ ಅಳೆ ಕಡೆಗೆ ಅ ಅಂದ್ರ ಮನ ಬಿಟ್ಟವರ್ಗೆ ಹೋಗಲಕ್ಕ ಮನೆಗ ಇರ್ತಾನ ಆಯ್ತ್ ಜಗ್ಗ ಅಂದ್ರೆ ಅವಾಗ ಚಂದ ಇದ್ದ ಕಾಲೇಜ್ಗ ಅದಕ್ ಹೋಗಾಗ ಇತ್ತೀಚೆಗೆತ್ರರ ಆಯ್ತ್ ಹೆಂಗ ಹೆಂಗ ಮಾಡ್ಲತಾನ ಮದ್ವಿ ಮಾಡ್ತ ಸುದ್ದತನ ಅಂತ ಹೇಳ್ತಾರೆ ಏನ್ ಮಾಡ್ತ ನೀಏನ ಮಾಡ್ಕೊಲತ್ತ ನ ಅಂತ್ ಮದ್ವಿ ಅಂದ್ರೆ ನಡಿ ಯಾರ್ ಮಾಡ ಮಾಡಕೋತಾರ ಅವ ಇರು ನಾಂತರ ಊ ಹೋದಾಗ ಎಲ್ಲ ಮದ ಮಾಡ್ಕೊರಿ ಏ ಮಾಡ್ಕೊರಿ ಹತ್ತಿನಿ ಇಬ್ರಗ ಏನಿನ ನೀನ್ ದಬ್ಬುತ್ತೀವಿ ನೀನ್ ಮಾಡ್ತೀವಿ ನಾವ್ ಮಾಡ್ಕೊಲ್ಲಾ ನಮ್ಮ ದೀವಗಿದೆ ಅಂತಾರ ಈ ಏನ್ ಮಾಡ್ತರನಕ್ ಅವ್ರಿಗೆ ಅವ್ರಗ್ ಬಿಟ್ಟಿದ್ದ ಏನತ್ತ ನ ಆಯ್ತ್ ನಂಗೆ ಅವ್ರನ್ನ ಎಲ್ಲನ್ ನೋಡ್ಕೊೊಂಡಾರ ಸ್ ಈ ಏನ್ ಮಾಡ್ಯಾರ ಏನಕ ಅವ್ರ ಏನ್ಂಗಿಲ್ಲ ಅವ ಕೆಲ್ಸನೇ ಅವ್ರಿಗೆ ಮನರಗತ್ತು ಹ್ಮ್ ಮತ್ತೆ
ಹ್ಮ್ ಹ್ಮ ಮತ್ತೆ
ಹ್ಮ್ ಎಲ್ಲ ಎಲ್ಲ ಅಮಾರ ಚಾಗಿ ಸುಮ್ ಇರ್ತಾರಕ್ಕ ಮನ ಅಂತ್ ಆಯ್ತ ಕಂತರ ಹಂಗ ನೋಡಿ ಗೊತ್ತಾಳ ನನ್ಗ್ ಸಾಕ ಆಗ್ಯದ ನಮ ಸಹಕ ಆಾಗ್ಯದ ಅಂತಳ
ಹ್ಮ ಅಂಗನವಾಡಿಿಗೆ ಗೋತವಾ ಏನ್ ಆಶಾ
ಹ್ಮ್ ಹ್ಮ್ ಅಂಗನವಾಡಿ ಟೀಚರ್ ಅತ
ಅಂಗನವಾಡಿ ಟೀಚರ್ ಆರ.
ಹ್ಮ್
ಅಲ್ಲೇ ಹೋಗ್ತಳ ಮದರ್ ಕಲ್ದಾಗ.
ಇ ಅಕ್ಕ ನಮ್ ಊರಾಗ ಆಗ್ಯದ್ ಮೊದ್ಲೆ ಮದ್ವಿ ಪಿಕ್ಸ ಆಗಿದ್ದಿಲ್ಲಾ ಇನ್ನೋರು ಮನೆಗೆ ಹೇಳುದಿಲ್ಲಾ ಏನ ನಮ್ಮಣ್ಣ ಹಾಕಿ ಕಸ ಮಾಡಿದ್ನಂತಕ್ಕ ಈಗ ಆಗೋಣ ಅವ್ರ ಮನೆಗ್ ಕೇಳಕ್ ಹೋಗಿದ್ರು.
ಹ್ಮ
ಅದೆಲ್ಲ ಲವ್ ಮ್ಯಾರೇಜ್ ಅವೆಲ್ಲ ಆಗಲ್ಲ. ಹ್ಮ ಅಕ್ಕ ಚಂದ ಇತ್ತ ಮಾತೆ ಆಡಲ್ಲ ಯ ನನ್ ಗೂಡ. ಆಗ ನಮ್ಮ್ ಅಣ್ಣನ ಕೂಡ ಬಿಟ್ರಿ ಯಾರ ಕೂಡ ಮಾತಾಡಲ ಅತ.
ಮಕ ನಿಮ್ ಪಪ್ಪ ಮಮ್ಮಿ ಚಂದ್ ನೋಡ್ಕೊಂತಾಳನ ಇಲ್ಲ.
ಹ ಅಕ್ಕ ಜಗ್ಯ ಹನಚಿ ಬಡ ಕತ್ತಳಕ್ಕೆ.
ಮದರಿ ಈ ಹೊಸದಾಗಿ ಅಂದ್ರೆ ಅಂಚಿ ಬಿಡ್ಕೊಬೇಕು ಈಗ ಹಾಕಿನೇ ಒಬ್ಬಬೇಕ ಆಳ ಹೆಣ್ಮಗಳು ಚಂದ ಇರ್ಬೇಕ.
ಇಲ್ಲಕ್ಕ ಬರಿ ಅಂಚಾಟಾಳ ಆಯ್ತು ಏನಾರ ಅಂದ ಸ್ವಲ್ಪ್ ನಮ್ ದೊಡ್ಡಮ್ಮ ಅಲ್ಯಾಲಕ್ಕ ನಮ್ದೊಡ. ತೀರ್ಕೊಂಡರ್ ನೋಡು ನಾ ನಮ್ ಮನೆಗೆ ಇರ್ತಾಳ. ಹಾಗೆ ಅಲ್ಲಿ ಹೊಸ ಮನ್ಯಾಗ ಇರ್ತಾಳ ಆಯ್ತು ನಮ್ ದೊಡ ಇಲ್ಲಿ ಬಾ ಗೆ ಅಂತ ಹಿಂಗ ಜೋರ್ ಕರ್ಲ ಆಯ್ತ್ ನೋಡು ಅಂಜಿ ಬಡ್ಕೊಂಡ್. ಹೇಳ ಆಯ ಅಂತ ತಿಂಗೆ ಮಾತಾಡ್ತಿರ ಸ್ಲೋ ನಾನತ್ರಿ ಏಷ್ಟ ಹೇಳ್ತೀನಿ ಯಾಕ ಒಂದಸ. ಹೊಡಿತಾರೆ ಏನ ಅವ್ರ ಏನ ಅಂತನಿ ಕೇಳದಿಲ್ಲಲ್ಲ ನಮ್ಮ ಅಣ್ಣ ಅಂತ್ರ ವಯ್ನಿಗೆ ಉಣ ಅಂತ ಹೇಳಕ್ ಏನ್. ಡತ್ತ ಜೋರ್ ಜೋರ್ ಹೇಳಂತರ ಮಾತಾಡಿಸತಾರಲ್ಲ ಒಟ್ಟ ಹ್ಮ್ ಹೂ ಅಂತಳ ಆಯ್ತು. ನನ್ ಹುಡುಗ ನಮ್ಮ ಅಣ್ಣನ ಗೂಡ ಇಬ್ಬರು ಮುಂದೆನಕ ಏನ್ ಮಾತು.
ಹ್ಮ್
ಅಳ್ತಿವಿಕತ್ತ ತಿಳಿಸಿ ಅಂದ್ರ ಬೇಕಿ ಇವನ್ ಮಾಡ್ಲಿ ಕೆಂಗ ಮಾಡ್ಲಿ ವಲ್ಲಾ ಅಂಜಿಕೆ ಬರ್ತದ. ನೀವ್ ಹಾಸ್ಟೆಲ್ ಹೋಗಬೇಡ ಮನಗೆ ಬಾ ನೀನು ಅಂತಾ ಅಲ್ಕೋತಾ ಕುತ್ಬಿಡ್ತಾಳಂತ ಚಂದ ನೋಡ್ಕೊಂತಳ ಅಂಜತಾ ಹೊಟ್ಟ ಅವ್ರ ಕುಂತ್ ಅಂದ್ರ ಆಯ್ತು ಗಪ್ಪಿ ಹೋಗಿ ಊಟ ಕೊಟ್ಟಿಗೆಸಿಂದ. ಸೈಲೆಂಟ್ ಕುತ್ಬಡ್ತ ಅಡ್ಗೆ ಮಾಡ್ತಾಳ ಮುಂಜೆಲ್ಲ ಇದ್ದಾಳನ ಅಡ್ಗೆ ಮಾಡಣ ಚಾ ಕುಡಲ್ಲ ಏ ಏನ್. ತಿನ್ನಲ್ಲ ಕುಡಿಯಲ್ಲ ಒಂತರ ಪೇಶಂಟ್ ಇದ್ದಂಗ.
ನಮ್ ದೊಡ್ಡವ ಅಂತ್ರ ಬಯದೆೇ ಬಯದೆ ಅಕ್ಕಿನ ಅಂತಕೆ ಆಳ ಈಕಿನ ಇಂತಕ್ಕಿನ ಬಂದಾಳ. ತಿನ್ನಾಕ ಉಣಕ ಏನಾಗ್ಯದ್ ನಿಮ್ಗ ಅಂತ ಮಕಂತ್ರ ಆಯ್ತ್ ಮತ್.
ಚಂದ ಇಲ್ಲ ಆಕಿನೇ ದೊಡ್ ಸೊಸೆ ಎಲ್ಲ ಮನೆಯಗ್ ಜಗ್ಗೆ ಆಕ್ಟಿವ್ ಇರ್ಬೇಕ ಆಕಿ. ಇ ನೀನ್ ನಿಂತ ಮದ್ವಿ ಮಾಡ್ಬೇಕ ಇನ್ನ ನಿಮ್ದು.
ಆಕ್ಟಿವ್ ಇಲ್ಲಕ.
ಹ್ಮ್.
ಅಂಜಾತಲ ಬರೀ ನಮ್ಮ ಅಪ್ಪ ನಮ್ಮ್ ಅಪ್ಪನ ಜೊತೆಗ ಒಂದ ಚೂರು ಚೆಂದ ಮಾತಾಡ್ತೋಡಷ್ಟೇ. ನಮ್ಮ ಒನ್ ಜರ್ತಿಂಗ ಅಂತ್ ಮಾತಾಡ್ತಾ ಬರ ಅನ್ಸುತ್ತ ಅವ್ರು ವ್ ಬುದಿ ಎಲ್ಲಿ ಬಿಡ್ಾರೆ ಏನ ಅಂದ್ರಂದ್ರ ಸಡನ್ ಆಗ ನಾ ಏನ್ ಮಾಡಲಿ ನನ್ಗಳು ಬರ್ತದ ಅದಕ್ಕೆೇನ ಮಾತಡ್ಸಲ್ಲ ಅವ ಮಾತಡ್ಸಿ ಬಟ್ಟೆ ಮಾತಾಡ್ತೀನಿ ಹ್ಮ್ ನಾನ ಅದೇ ಅಂತೀನಿ. ಹ್ಮ್ ನಾನ್ ಅವ್ರರು ಏನ ಅಂದ್ರ ಅಂದ್ರೆ ನನಗ್ ಹೇಳಳ್ ನಾನೇ ಹೇಳ್ತೀನ ಅವ್ರಿಗ ಅಂತಂದಂದು ಅವ್ರಗ್ ಬಿ ಹೇಳಿ ಬರ್. ನಮ್ಮ ದೊಡ್ಡವ. ಹ ಆಕೆ ಅನ್ಸ್ತಾಳಿವ ನಾವೇನ ಮಾಡಮ್ಮ ಯವ್ವ ಆಕಿಗಿ ನಾವ ಒಂದ್ ಮಾತು ಅನ್ನೆಲ್ಲಾ ಹಾ ಅಂದ್ರ ಬರ್ತಾಳ ಕುಂದರ್ತಾಳ ಹೋಗಂದ್ರ ಓತಾಳ ಏನ್ ಮಾಡ ಗಡಗದ ಮಾತಾಡಲಕ್ಕಿ ಅಂತರ ನಮಗ ಸಾಕ ಆಗ್ಯದ. ಯಾಕಾದ್ರೂ ಮಾಡ್ಕೊಂಡಿದನಿ ಅಂತೀನಿ ಅಕ್ಕ ನಮ್ಮಅಣ್ಣಗ.
ಲವ್ ಮ್ಯಾರೇಜ್ ಎಲ್ಲಾಗತದೆ ಅಲ್ಲ ಎಷ್ಟ ಜನ ಇರ್ತರಿ ನಿಮ ಮನೆ ನೀವು
ಅಲ್ಲಿ ಅಂತ್ರು ಹೊಸ ಮನಿ ಯಾಗ ನಾ ಹೋದ್ನಂದ್ರ ನಾ ಇರ್ತೀನ ಆಯ್ತ ದೊಡ್ಡವ್ವ ಆಕಿ ನಾಲ್ಕ ಜನ ಇರ್ತಾರ ಆಯ್ತ್ ಮನಿ ಇಡೆ ಬರ್ತಳ ಚ ಇಡೆ ಆ ನೋಡಿ ಬಲ್ಲಿ ನಮ್ದು ಹ್ಮ್ ಕಾಡ ಹ ಮನ ಆದ ಇ ಕಡ ಒಂದ ಮನೆ ಆದ ಆಯ್ತ ಅಕಡೆ ಈ ಕಡೆ ಹಓತಾಳ ಮಧ್ಯಾಹ್ನ ಇಕಡೆ ಓತಾಳ
ಎರಡು ಕಡೆ ಇರ್ತೀರ ಎರಡು ಮನೆ ಮನ್ಸ್ಯ ಇತೀರ ಹ್ಮ್ ಹ್ಮ್ ಹ್ಮ್
ಇರ್ತಾಳ ಸಾಯಂಕಾಲ ಇದ್ರೆ ಅಲ್ಲಿ ಇರ್ತಳ ಆಯ್ತ್ ಮಾತಾಡಲ್ಲ ಏನ್ ಆಡಲ್ಲ ಕುಂದಿರ್ತಾಳ ಫೋನ್ ನೋಡ್ತಾ ಫೋನ್ ನೋಡ್ಬೇಡ ನೋಡ್ಬೇಡ ಅಂತಳ ನಮ್ಮ ದೊಡ್ಡವಿದ್ರ ಹ್ಮ್ ಆಯಿ ಅಂತಾಳ ನಮಅವ್ವಗ ಅತ್ತಿ ಅನಲ್ಲ ಹಾಗೆ ಅಂತಾನ ಹ್ ಕರಿ ನಮ್ಮ್ ಕರಿಯೋಗ್ ಉಣ ಕರಿಯೋಗಂತ ನಮ್ಮಣ್ಣ ನೀವ್ ಹೋಗಪ್ಪ ಯಾರ್ ಕರಿತಾರ ನೀನೇ ಹೋಗಂತ
ಹಂಗಂದ್ರೆ ಹೆಂಗಗೆ
ನಾನ್ ಇಳ್ತೇನ ಅಕ್ಕ ಹೋಗ್ಕ್ ಏನ್ ಆತದ ಕರಿಬೇಕಕ್ಂತ ಅಂತೀನಿ ಹೋಗಣ ಏನಂತ ಕರಿ ಗಂಜಿಕ್ ಬರ್ತದ ಅವ್ರ ಎಲ್ಲಾರ ಕೂತಾರ ಅಂತ ಏನ್ ತಿಂತಾರೇ ನ್ ಹಿಡ್ಕೊಂಡ್ ಗೆಸಿಂದ
ಈ ಏ ಹಾಕಿನಿ ದೊಡ್ಡ ಸೋಸೆ ಎಲ್ಲಾ ಚಂದ ಆತ ಸ ಇರ್ಬೇಕು ಇನ್ನ ಹೌದಪ್ಪಾ ಮನಯಾಗಿ ಬೇರವ ಯಾರ ನೋಡ್ಕೊಂಡ್ ಹೋಗ್ತಾರ ಅಂತ ನಡೀ ಹೆಂಗಾನ ಆಯ್ತಿ ಅದಕಿನ
ನಮ್ ಮಣ್ಣನ್ ಮುಂದ ನನ್ ಮುಂದೆ ಬ್ಯಾಡ ಅಷ್ಟ್ ಮಾತ್ ಹೇಳ್ತಾಳ ನಮ್ ಗೂ ಒಂದೇ ಸಾಕಬೇಕು
ಹ್ಮ್
ಅವ್ರ ಮುಂದಾನಣ ಮಾತೆ ಕಟ್ಟಾಗೈತಿ
ಹಿಂಗಂದ್ರೆ ಹಿಂಗ ಇ ನಮ್ಮಿಗರು ಮುಂದ್ ಇಟ್ಕೊಂಡು ಮನೆ ಸೊಸೆ ಹೊಸಿನೇ ಆಕೆಯಲ್ಲ ಮಾಡಳವಾ
ಅವರುನು ನಮ್ ಕಾಕರಂದ ಈ ಹುಡಿ ಹುಡುಗಿ ಸಾಂಬತ್ಯ ಅದಕ್ಕೆ ಕೆಲ ಬಿದ್ರ ಅಂತಾರ ನಮ್ಮವರು ಏನೋ ನಂದಣ್ಣ ಏಬಿಡು ಆಕೆನ ಯಾಕೆ ಹೊರಕ್ಕೆ ಕರಿ ಇ ದಿನಿ ಸಂಂಬತ್ತಂತರ ಆಯತು ಏನೋ ಒಂದ್ಸಲ ಒಳಗೆ ಕುಂದರ್ತಾಳ ಹೊರಗೆ ಬರಲ್ಲ ಅಂದಿದ್ರಂತ ನಮ್ ಕಾಕರ್ ಬಾಜು ಮನಿ ಅದಕ್ಕ ಸುಮ್ ಇರ್ತಾರ ಏನ್ ಮತ್ತೆ ಏನಾದರೂ ಒಂದು ಅಂತರ ಅವರು ಒಳಗೆ ಕುಂದಿರ್ತ ಒಟ್ಟು ಹೊರಗೆ ಬರಲ್ ನೋಡು ಅಂತೊಂದ್ ಅಂತ ನಮ್ದ ದಡ ಇದ್ರಾಕಿ ಬೈದಾಳ ಅಂತ ಒಂದ್ಸಲ ಒಳ ಹಾಗೆ ಏನ್ ಮಾಡ್ತಿದಿ ಹೊರಗ್ ಬರ್ಬೇಕು ಅಂತ
ತಿರುರ್ಗೇಬೇಕಕ್ ತಿರ್ಗೇಡದ ಅಂತಲ್ಲ ಮನೆ ಆಜು ಬಾಜು ಮಂದಿಗ್ ಹಚ್ಕೋಬೇಕು ಚಂದ ಮ ಡ್ಬೇಕು ಅಂತ ನೋ ಮನೆಗ್ ಹೋದೋರಿಗೆ ಬಂದ ಹಾ ಓದೋರಿಗೆ ಬಂದವ್ರಿ ಬರ್ರಿ ಹೋಗ್ರಿ ಕೂಡ್ರಿ ಅಂತ ಅಂದ್ರ ಸಾಕು ಮನೆಗ ಯಾರ್ ಹೆಣ್ಮಕ್ರ್ ಇರದಲ್ಲ ತಾನ ಒಬ್ಬಕ್ ಹೆಣ್ಮಕ್ಳಂತ ಎಗ್ ಚಂದ್ ಮಾಡ್ಬೇಕು
ಅಕ್ಕಿನ ಹಂಗ ಸುಮನೆ ಡಲ್ ಆಗಿ ಸುಮ್ಮ್ ಕುತ್ರ ಯಾರನ ಬರ್ಲಿಕ್ಕ ಹಾಗಂಗೆ ಎದ್ ನೀ ಎದ್ದ ಎಳ್ತಾಳಂದ ಕಪ್ಪಗೆ ನೀರ್ ಕೊಡ್ತಾಳ
ಬನ್ಲಿ ಅಂತಂದ ಕರಿ ಕರಿಬೇಕು ಮಾತಾಡ್ಸ್ಬೇಕ ಹೆ ಚಂದ
ಕೂನಲಿಕ ನ ರಿಲೇಷನ್ ಯಾರ್ ಬ
ಕೂರ್ನ ಇರ್ಲಿ ಬಿಡ್ಲಿ ಒಳಗ್ ಕರಕ್ ನ್ ಹೇಳ ಯಾರ ಬರಲಿ ಅಂತ ಕೇಳು ಗೊತ್ತಾಗುತ್ತೆ ಮತ್ತಲ ಒಂದ್ ನಾಗ್ ಮಾತಾಡಿದ
ಹ್ಮ್ ಆಯ್ತ್ ಮನ್ಯ ನಮ್ದ ಅಡಮ್ಮ ಬಂದ ಹ್ಮ್ ಬರ್ರಿ ಆಯಿ ಅಂತಂದಲ ಆಯ್ತ ಅವ್ರ ಒಳಗ್ ಬಂದರ ಕೂತಾರ ಆಯ್ತ ಚಾ ಮಾಡ್ಯಳ ನಾರ ನೋಡಿಲಕ್ಕ ಒಳಗ ನಾನ್ ಕೂತಿದ್ದೆ ಆಯ್ತ ಯಾರ ಬಂದಾರ ಮನಗೆ ಅಂತ ಬಂದ್ರ ಯಾರ ಅಂತಂದ್ರೆ ಯಾರನ್ ಗೊತ್ತ ನನ್ ಅಂತಯ್ತೋ ಮಾಡ್ತೆ ನಮ ದಡಮ್ಮ ಬಂದಿದ್ದು ಆರಾಮ್ ಇದ್ದೀರಿ ಅಂತಂದೆ ಹೂ ಅಂತ ಅಂದ್ರು ಅದ ಯಾವ್ದೋ ಒಂದ್ ಹಡುಗ ಇತ್ತು ಅತ್ನ ಜೊತಿ ಮಾತಾಡ್ಕೋದ ಕುೂತ್ಬ ಬಿಟ್ಲು ನಮ್ಮ ಅಣ್ಣ ಇದ್ರ ಚಂದ ಮಾತಾಡಿ ಎಲ್ಲಾರ್ಗೂ ಅಂತನ್
ಹೇಳಳ್ಬೇಕೇಕ ನಿಮ್ಮಣ್ಣ ಗೆ ತಿಳಿಸಿ
ಎಷ್ಟ್ ಹೇಳ್ತಿವಕ್ಕ ಒಂದ ದಿನ ಮ್ಯಾಲ ಕುತ್ಗೆಸಿಂದ ಚಿಕನ್ ಮಾಡಿ ಮೂವರ್ ಸೇರ್ಗೆಸಿಂದ ಹ್ಮ್ ಚ ಚಿಕನ್ಮಾಡಿ ಮೇಾಲಿ ಕೂತತಿವಿ ಆಯ್ತ್ ನಮ್ ದಡ ಏನ್ ಇಷ್ಟ್ ಅಂದಡ ಅಂತ ತಕ್ಕ ಇವತ್ತು ಶನಿವಾರ ಅದವತ್ ಯಾಕೆ ಮಾಡಾಕ್ ಹೋಗಿರಿ ನಾಳೆ ಮಾಡ್ಕೊಂಡ್ ಉಂಡ್ರ ನೆಡತಿತ್ತಲ್ಲ ಅಂತ ಇಷ್ಟೇ ಅಂದಳ ಅಂತ ಹ್ಮ ತಟ್ಟಿಕ ಮ ಅಳ ಅಳಕ್ಕತೆ ಕುತ ಬಿಟ್ಟ
ಹೂ ಹೂ
ನಾ ಆಕಿ ನಿಂದಾಗಿನಿ ಹೇಳಕ್ ಆತ್ತೆ ನನ್ ಮುಂದೆ ಹೇಳ್ತಾಳ ಮಣ್ಣನ್ ಮುಂದ ಅಂತ್ ತೀರಾ ಬಡ್ಡಿಗೆ ಹೇಳಲ್ಲ ಇಂತ ವಿಷಯ ಏನಾದಾರ ಇರ್ಲಿ ಒಟ್ಟೆ ಹೇಳಲ್ಲ
ಹೂ ಅದ್ ಏನ್ ಮಾತ ಅಂದ್ರೆ ಏನ್ ಬಯದಂಗ ಐತೆನದೇ
ಹ್ಮ್ ಏನ ತಿನ್ನಂಗಯ್ತು ಮಾಡ್ಕೊಂಡದ್ರ ಬಗೆೇರ್ತಲ್ಲಿ
ಹ್ಮ್ ನಾನ್ ಹಂಗಗೆ ಇರ್ತೀನಿ ಇಲ್ಲಿ ಬಿಡು ನಾವ್ ಹೇಳ್ತೀವಿ ವಿ ಯಾಕ ಇಷ್ಟ ಅಂದ ಮಾಡ್ತೇಳಿ ಅಂತ ಅನ್ಗಿಸಿ ನಾನ್ ಇದ್ರ ಅಂದಾಳ ಯಾಕೆ ಯವ ಏ ಏನ್ಂದಿದೆ ಆಕೆಗೆ ಅಂತ ಅಂದಿನಿ ಇವನ್ ಆಯನ್ ಲೇವಕಿ ಅಂತ ಅಕಿ ಅತ್ತ ಅಕ್ಕಿ ನಮ್ ದಡ ಮುಗನು ತಾಳಕ್ ಆಗಲಕ್ಕ ಅಕ್ಕ ಚಗ್ಗಿ ನೀಟ್ರ್ಬೇಕ ಅಕ್ಕಗಿ ಇಲ್ಲಕ್ಕಾಕಿ ಹೂ ಆಕಿ ಇರೋದೇ ಅಂಗಕಾಳ ನಮ್ಮ ಮನಗ್ ಹೋದ್ರುನು ಫಸ್ಟ್ ಜಾಗ ಮಾಡಸ್ತಾಳ ಇ ಏನ್ ತಟ್ಟಕನ ಸ್ವಚ್ಲ್ಲ ಹಸನ ಇಿಲ್ಲ ಹೆಂಗದ ಇ ಯಾಕಾನ ಹೋಗಿದೆನ್ಸ್ಲಿಕ್ಕ ಹಂಗ ಹಂಗೆ ನಮ್ಗನ್ ಬಯತೋಡಕ್ಕ ಮತ್ ಅಕ್ಕಿನ ಹಂಗೆ ನೋಡ್ಕೋತಾರ ಇಲ್ ಮತ್ತ ಮನಗ್ ಬಂದ್ರಗ್ ಮತ್ತತ್ ಅವ್ರಿಗೆ ಅವ್ರ ಪಾಡಿ ಬಿಡ್ತಾರೆ ಚಂದ ಇರವ ಚಂದ ತಲೆಕ್ಕ ಮುಖತ ಕುಂಕುಮ ಮಚ್ಕೋಬೇಕು ಅಂತೆ ಎಲ್ಲಾ ಹೇಳ್ತಾರ ನನ್ಗಂತ ನಗೆ ಕುಂಕುಮಂದ್ರ ಆ ಇಷ್ಟ ಇಲ್ಲ ನೋಡ ನನ್ಗೆ ಹಚ್ಿಕಂತ ನನ್ ಮುಂಜ ತಕನ ಏನ್ ಮಾಡ್ಲಿ ಅಚ್ಕು ಸಣ್ಣದ ಏನ್ ಆಗ ಚಂದ ಕಾಣತದಂತ ನನ್ಾಯಿ ಹೇಳದಬೇಕು
ಏನ ಸಣ್ಣ ಆಡ ಹುಡುಗರ ಬುದ್ಧಿ ಇದ್ದಂಗಾದ್ ಬಾನಿ ಮತಿಿ ಮನಸ ಹಸ ಆಾಗಿ ಹೆಂಗಿರ್ಬೇಕ ಹಂಗ ಇಲ್ಲೇ ಇಲ್ಲವ
ಹ್ಮ್ ನಾವನ್ ಮಾಡ್ತಾಳ ನ
ಹೆಂಗ ನೋಡ್ ನಾಳೆ ನಾನು ನಮ್ಮ ಅಣ್ಣ ಬಂದಿವ ಅಂತಂದ್ರೆ ನಿಮ್ ಮನಗ ಹೆಂಗ ನೋಡ್ಕೊಂತೀರಲ್ಲ
ಅಯ್ಯ ಅಕ್ಕ ಅಕ್ಕಿ ನಮ್ಮ್ ಯನ್ ಹಂಗಿಿಲ್ಲ ಅಕ್ಕ ಹಿಂಗ ಎಜುಕೇಟೆಡ್ ಇರ್ತಾರ ನೋಡು ಓದಿದಾರ ಅವ್ರ ಜೊತೆಗೆ ಮಸ್ತ್ ಮಾತಾಡ್ತಾಳ ಅಂತರ ಜೊತೆ ಎಲ್ಲಾ ಚೆನ್ನಾಗೆ ಇರ್ತಾಳ ಆದ್ರ ಬಟ್ ಹಿಂಗ ಹಳ್ಳಿ ಕಡೆ ರಿಂಗ್ ನಮ್ ಅವ್ವ ಹಿಂಗ್ ನಮ್ದ ದಡವ ಹಂಗ್ ಬಂದ್ರ ಅಂದ್ರ ಆಯ್ತ್ ಸೈಲೆಂಟ್
ನೀನಗ್ ಕಾಲ್ ಮಾಡಿದ್ರೆ ಬರ್ತದ ನನ್ನ ನಂಬರಿಂದ
ಗೊತ್ತಿಲ್ಲಕ್ಕ ಮಾಡ್ ನೋಡ್ ಒಂದ್ಸಲ
ಹ್ಞೂ ಸರಿ ಕಾಲ್ಟ್ರೈ ಮಾಡತನಿ ಬರ್ಲಿಲ್ಲಂದೆ ನಾರ್ಮಲ್ಾಲ್ ಮಾಡಿ ಹೇಳ್ತಿನಿ ರಿಟರ್ನ್ ಮಾಡು
ಹ್ಮ